ಹಲೋ ಹ ನಿ
ಹಾ ಕೇಳಿಸತೇನೆ
ಆಯ್ತಾ ನಾ್ ಚೆನ್ನಾಗಿದ್ದೀ ನೀವ್ ಹೇಗಿದ್ದೀರ ನಮ್ದು ಏನಿಲ್ಲ ಕುಡಿಬೇಕು ಅ ಹೆಸರಿನಾ ಕೇಳಿಸ್ತದಾ
ಕೇಳಳ್ತಗ ಮಹಾಲಕ್ಷ ಅಂತ ಹೌದು ನೀವೇನ್ ಮಾಡ್ ಕುಡಿರೋದು
ನಾವು ಇವಾಗ ಡಿಗ್ರಿಗೆ ಡಿಗ್ರಿಗೆ ಓದ್ತಾ ಇದ್ದ್ವಿ
ಹೌದಾ ಹ್ಮ ಮತ್ತೆ ಹೆಂಗ್ ನಡೀತಿದೆ ಓದು ಅದು ಎಲ್ಲ
ಎಲ್ಲ ಚೆನ್ನಾಗ್ ನಡ್ತಾದೆ ಓದದೆಲ್ಲ ನಾವು ಮತ್ತೆ ಕೂಚಿ ಬಂದ ಕನ್ಕೊಂಡಿದ್ದೇವಿ ಬಿಜಾಪುರ್ಲ್ಲ ನಾರವಾಡ ಮತ್ತೆ ನೀವೇಏನ್ ಮಾಡಿದ್ರೆ ಅಜ್ಜಿ ಷ
ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಬಿಕಾಮ್ ಆಗಿತ್ತ.
ಕಮಗತ್ತಾ ಎಲ್ಲಿ ಸ್ಟಿಕ್ ಯಾವ್ದ ನಿಮ್ದು.
ನಿಮ್ದು
ನಮ್ದು ಇಲ್ಲಿ ವಿಜಯಪುರ.
ಹೌದಾ ಹ್ಮ ಸರಿ ಅದೇ ಏನ್ ಮಾಡಿದ್ರ ನೀವು್ ಡಿಗ್ರಿನಲ್ಲಿ.
ಬಿ ಎ ಮಾಡಿದವಿ.
ಎನ್ ಮಾಡಿದ್ದೀರಾ. ಅಂದ್ರೆ ಇದು ಫೈನಲ್ ಇಯರಾ. ಹ್ಮ್ ಹ್ಮ್.
ಮತ್ತೆ ಮುಂದೆ ಏನ್ ಮಾಡ್ತೀರಾ ನೀವು.
ಮುಂದೆ ಏನು ಇಲ್ಲ ಗೊತ್ತಾ. ನಂದು ಡಿಗ್ರಿ ಸೆಕೆಂಡ್ ಇಯರ್ ಇತ್ತು ಅವಾಗ. ಈಗ ಮದುವೆ ಆಯ್ತು. ಅ ಮದುವೆಯಾಗಿ ಅ ಮದುವೆಯಾಗಿ ಮತ್ತ ಮತ್ತೆ ಆರು ವರ್ಷ ಆಯ್ತಿು ಇವಾಗ ಎರಡ್ ಮಕ್ಳ ಇದೆ.
ಎರಡು ಮಕ್ಳು ಇದೆ. ಮದುವೆ ಆಗಿ ಆರು ವರ್ಷ ಆಯ್ತಾ.
ಹೌದು.
ಮತ್ತ ಇಷ್ಟು ಬೇಗ ಬಂದು ಮಾಡ್ಕಬರ ನೀವು.
ನನ್ಗೀಗ ಟ್ವೆಂಟಿ ಸಿಕ್ಸ್ ಏಜು ಅದಕ್ಕೆ. ನಮ್ ಕಡೆ ಎಲ್ಲ ಗೊತ್ತಲ್ಲ ಹಳ್ಳಿ ಕಡೆ ಎಲ್ಲಾ ಬೇಗ ಮದುವೆ ಮಾಡ್ಬಿಡ್ತಾರೆ ಇಪ್ಪತ್ತು ಒಂದ ಆಯಿತು ಅಂದ್ರೆ ಮದ್ವೆ ಸ್ಟಾರ್ಟ್.
ನಿಮ ಕಡೆ ಏನ್ದ ಈಗ ಇಪ್ಪತ್ತು. ತೊಂಬಾದ್ರ ಮಾಡ್ತಾರೆ.
ಹಾ ನಿಮ್ಮ ಕಡೆನೂ ನಿಮ್ಮ ಕಡೆನು ಇಪ್ಪತೋಂದಕ ಕೆ ಮಾಡೋದಾ
ಇಪ್ಪತೊಂದಿಗ್ ಮಾಡಲ್ಲ ನಮ್ ಕಡೆ ಬಾಲ್ಯವ ವಿವಾಹ ಮಾಡ್ತಾರೆ.
ಬಾಲ್ಯ ವಿವಾಹ ಮಾಡ್ತಾರಾ. ಅದು ಅಪರಾಧ ಅಲ್ವಾ. ಹಾ ನಿಜಾ
ಅವರು ಚೆನ್ನಾಗಿದ್ರೆ ಕಲಸ್ತಾರೆ ಅದು ಇದು ಮಾಡಿದ್ರೆ ಟೆಂತ್ ಗೆ ಸಾಕಬಿಡವ ಇಷ್ಟು ಓದಿದ್ದ ನೀನ್ ಅಂತಾರೆ. ಹ ಮದುವೆ ಮಾಡಿ ಕಳುಹಿಸಿ ಬಿಡ್ತಾರೆ ಇಲ್ಲ ಮಾವ ಇಲ್ಲ ಯಾರ ಅವರು. ಅಂದ್ರೆ ನಮ್ ಕಡೆ ಜಾ ಹಡುಗಿರು ಹುಡುಗರು.
ಅದ್ರಲ್ಲೂ ಹೆಂಗಂದ್ರೆ. ಹಾ ಅದೆ ಹಳ್ಳಿ ಕಡೆ ಅಂದ್ರೆ ಒಂದ್ ಸ್ವಲ್ಪ ಹೆಣ್ಮಕ್ಳ ಇದ್ರೆ ಭಯ ಜಾಸ್ತಿ ಅಲ್ವಾ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದ್ರಲ್ಲಿ ಬರೆ ಇವಾಗ ಕೇಳ್ತೀವಲ್ಲ ಟಿವಿನಲ್ಲಿ ನೀವು ಲ್ಲಿ ಹಿಂಗಾಗಿ ಭಯ ಬಿದ್ದು ಇದು ಬೇಗ ಬೇಗ ಮದ್ವೆ ಮಾಡ್ಬಿಡ್ತಾರೆ.
ಹ ಹ
ಹ್ಮ್ ಆದ್ರೆ ನಮ್ದ್ ಹಂಗಿರ್ಲಿಲ್ಲ ಹಂಗೆ ಸುಮ್ನೆ ನಾನು ಒಬ್ಬಳೇ ಮಗಳಲ್ವಾ ಚೆನ್ನಾಗಿರೋ ಮನೆ ನೋಡ್ಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ವಿ ಡಿಗ್ರಿನಲ್ಲಿ ಹಗೆ ನೋಡ್ ನೋಡ್ತಾ ನೋಡ್ತಾ ಎರಡ್ ವರ್ಷ ಆಯ್ತು ಅದಾದ್ಮೇಲೆ ಮದ್ವೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಬಟ್ ಇವ್ರು ಬೇಗ ಮಾಡ್ಬೇಕು ಅಂದ್ರೆ ಇವ್ರಿಗೆ ಕೆಲ್ಸ ಇದೆ ಅದು ಇದು ಅಂತ ಹೇಳಿ ಆ ಬೇಗ ಅಂದ್ರೆ ಬೇಗ ಮಾಡಿದ್ದು ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ನಾನು
ಹಾ ಏನ್ ಮಾಡ್ತಾರೆ ಹಸ್ಬೆಂಡ್
ಅವರು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ
ಅಲ್ಲ ಅಷ್ಟೆಲ್ಲಾ ಕಾಯ್ದಿದ್ದು ನೀವು ಪ್ರೈವೇಟ್ ಕಂಪ್ನಿ ಕರಳ ಮದುವೆ ಹಾಗಬೇಕಾ
ಹಾ ಏನ್ರ ಯಾವ್ದಾದ್ರ ಆಗ್ಲಿ ನೀಯತ್ತಾಗಿ ದುಡಿತಾರಲ್ವಾ
ಇದಾರೆ ಬಿಡಿ ನಾನು ಗೌರ್ಮೆಂಟ್ ಜಾಬ ಮಾಡ್ಬ
ಇಲ್ಲ ಎಲ್ರುೂ ಹಂಗೆ ಅಂತ ಕುೂ ಕುತ್ಕೊಂಡ್ರೆ ಇವಾಗ ನೋಡಿ ರೈತರಿಗೆ ಹೆಣ್ಣೆ ಸಿಕ್ತಿಲ್ಲ
ನಮ್ಮಂಬದ ಕಡಿಸಿ ಬರತ್ ರೈತರಿಗೆ ಹೆಣಿಗೆ ಬರ ಈ ಕಡೆ ನಮ್ಮ್ ಕಡೆ
ಹೌದಾ ಇಲ್ಲಿ ನಮ್ ಕಡೆ ಸಿಕ್ತಾನೆ ಇಲ್ಲ
ನಮ್ ಕಡೆ ಅಕ್ಕನ ಮಕ್ಕಳು ಬಂಬಿಡ್ತಾರೆ ಇಲ್ಲಿ
ಹೌದಾ ಇಲ್ಲಿ ಏನಿದ್ರು ಗೌರ್ಮೆಂಟ್ ಜಾಬ್ ಅಂತಾರೆ ಇಲ್ಲಿ ಹೋದ್ರೆ ಬೆಂಗ್ಳೂರಲ್ಲಿ ಇರ್ಬೇಕು ಬೆಂಗ್ಳೂರಲ್ಲಿ ಜಾಬ್ ಇರ್ಬೇಕು ಬೆಂಗ್ಳೂರಲ್ಲಿ ಮನೆ ಇರ್ಬೇಕು ಆತರ
ಮೊದಲು ಮನೆ
ಅಡೆಯ ಆದಷ್ಟು ರೈತ್ರಿ ಯಾರ್ಯಾರು ಇದ್ದಾರಲ್ಲ ಅವ್ರಿಗೆ ಇನ್ನವರೆಗ ಒಂದಂದು ನಲ್ವತ್ತು ಆದ್ರೂ ಮದುವೆ ಆಗಿಲ್ಲ ಇವಾಗ ಮಿರಾಕಲ್ ಅಂದ್ರೆ ಏನ್ ಗೊತ್ತಾ ನಲ್ವತ್ತ ಐವತ್ತ ಏಜ್ ಆದದ ಇವಾಗ ಇವಾಗ ಮತ್ತೆ ಮದ್ ಆಗಿದ್ದ
ಅವ್ರ ಅವ್ರನ್ನ ನೋಡಿದ್ರ ತಾತ ಅನ್ನ ತರ ಕಾಣ
ಹಡುಗ ನೋಡ್ರ ನಮ್ಮ ಮ
ಇಲ್ಲ ಇಲ್ಲ ಹುಡ್ಗಿ ಇಲ್ಲ ಇಲ್ಲ ಅವರು ಆಂಟಿ ತರ ಇದ್ದಾರೆ ಹ್ಮ ಹ್ಮ ಯಾಕಂದ್ರೆ ಅವ್ರ ತಾತ ಅವ್ರ ಆಂಟಿ ಟಿ
ಹ್ಮ ಎಲ್ಲ ಆಯ್ತು ಅವರು ಅಷ್ಟೇ ಷ್ಟ ಫಲ್ ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ರೆ ಯಾರಾದರು ಮಾಡ್ತಾರೆ
ಹಾ
ನಾ ತೋರ್ಸ್ಕೊಡಪ್ಪ ಅ ಬೆಂಗ್ಗಳೂರಲ್ಲಿ ಯಾರು ಒ ಕಂಪನಿಯಲ್ಲಿ ವರ್ಕ್ ಮಾಡಿ
ಹ್ಮ
ಆಗ್ತ ಯಾರಾದ್ರೂ ಕೊಡ್ತಾರೆ ದುಡ್ಡಿದ್ರೆ ಯವಾಗಂದ ಗೊತ್ತಲ್ಲ ದುಡ್
ಹೌದು
ಜೀವಕ ಬೆಲೆ ಇಲ್ಲ ದುಡ್ಡಿಗೆ ಲ್ಲ
ಹ್ಮ್ ಮತ್ತೆ ನೀವು ಟ್ರಿಪ್ ಎಲ್ಲ ಹೋಗ್ತೀರಾ
ತಬ ಕನ್ಕೊಂಡಿದೀವಿ
ಯಾವ ಪ್ಲೇಸ್ಗೆ
ಆಲ್ ಕರ್ನಾಟಕ ನ ಕಂಡಿದ ಗೊಟ್ಟ ಏನಾಗುತ್ತೆ ಗೊತ್ತಿಲ್ಲ ನಮ್ ಫ್ರೆಂಡ್ ಹೇಳ ಇೋ ಹೋಸಲಾ ಮೊನ್ನೆ
ಹ್ಮ
ಗೋವಾಕ ಹೋಗೋಣ ಒಂದೇ ಪ್ಲೇಸ್ ಗೆ ಅಂತಂದ್ರ ಅವರು
ಹೌದಾ ಬೀಚ್ಗೆ ಹಾ ದೂದ್ ಸಾಗರ್ ಕೇಳಿದ್ದೀನಿ
ಇ ಲಾಸ್ಟ ಅದ ಯಾವ್ದ ಧನುಸ್ ಧನಸ್ ಕಡ
ಧನುಷ್ ಕೂಡ
ಹ್ಮ ಹೆಂಗಗೆರ್ಲ ಲಾಸ್ಟ ಬಾರ್ಡರ್ ಆಐ
ಅ ಗೊತ್ತಿಲ್ಲ ನನ್ಗೆ ದೂದ ಸಾಗರ್ ಅಂದ ಗೊತ್ತವಿ ನಂಗೆ
ಹ ಹಾ ದೂಸ ಅಲ್ಲಿ ಹೋಗೋಣ ಅನ್ಕೊಂಡಿದವಿ ಗೋ ಕ ಹೋಗೋಣ ಅನ್ಕೊಂಡಿದ್ವಿ
ಹೌದಾ ನಮ್ದು ನಮ್ ಸೈಡ್ ಗೊತ್ತಲ್ಲ ದಾಂಡೇಲಿ
ದಾಂಡೇಲಿ ಹೋಗಿಲ್ಲ ಕರ್ನಾಟಕ ಧ
ಹೌದಾ ಅದು ತುಂಬಾ ಚೆನ್ನಾಗಿದೆ ಒಂದ್ಸರಿ ಹೋಗ್ ಬನ್ನಿ
ಗಾಂಡಲಿಲ್ಲಿ ಹೋಗ್ಬುಕ್ ಬಟ್ಟು ೆ ಪೈಸ ಉರುಮಾಗದಾರೆಪ್ಪಸ
ಹಾ ಹುಡ್ಗೂರ್ ಜೊತೆನೆೇ ಹೋದ್ರೆ ಚೆನ್ನಾಗಿರತ್ತೆ ಗೊಾ ಏನಂದ್ರೆ ಅಲ್ಲಿ ರಿವರ್ ರಾಫ್ಟಿಂಗ್ ಫನ್ ಆಕ್ಟಿವಿಟಿ ಿಸು ಆಮೇಲೆ ಇದು ಶೂಟಿಂಗ್ ಏನೇನು ಇರುತ್ತೆ ಅಂತ ತ್ತ ನಾನು ಕೇಳ್ಪಟ್ಟಿದ್ದೀನಿ ಒಂದ್ಸರಿನ ಹೋಗಿ ಲ್ಲ ಆದ್ರೆ ಹೋಗ್ಬೇಕು ಆ ನಮ್ಮ್ ಮನೆ ದೇವ್ರು ಅಲ್ಲೇ ಇ ಅದು ಅಂದ್ರೆ ಮುಂದೆ ದಾಂಡಿಯಲಿಂದ ಮುಂದೆ ಉಳಿವಿ ಬಸ್ವನ್ನ ಗೊತ್ತಾ ನಿಮ್ಗೆ
ಎಲ್ಲ ಬಕ
ಗೊತ್ತಿಲ್ವಾ ಅಲ್ಲಿ ನಮ್ಮ್ ಮನೆ ೇ ಇರೋದು ನಾವ್ ಅದೇ ದಂಡೇಲಿ ಮೇಲೆ ಹಸಿ ಹೋಗೋದು
ನಾ ಇಲ್ಲ ಟ್ರಿಪ್ ಹೋಗಿದ್ದೀ ಇದು ಒಡಿಸಶಾ ಗೊತ್ತಾ ಪೂರ್ಜ
ಹಾ ಒಡಿಸ್ಾ ಗೊತ್ತು ಹಾ
ಪುರಿ ಜಗನ್ನಾಥ್ ಅಲ್ಲಿ ಹೋಗಿದ್ದೀ ಹಾ ಅಲ್ಲಿ ಹೋಗಿದ್ದೀವಿ ಮತ್ತೆ ತಮಿಳ್ನಾಡು ಹ ತಮಿಳ್ನಾಡು ಬೀಚ್ ಹೋಗಿದ್ದವಿ ಮತ್ತೆ ಹೈದರಾಬಾದ್ ಚಾರ್ನ್ನ ಅದೆಲ್ಲಟ್ ಆಫ್ ಸ್ಟೇಟ್ ಎಲ್ಲ ಹೋಗಿದ್ದಿ ಒಂದು ಮೂರು ಸ್ಟೇಟ್ಲ್ಲಿ ಹೋಗಿದ್ದೀನಿ ಬಟ್ ಕರ್ನಾಟಕದಲ್ಲ ಜಾಸ್ತಿ ಆಗ್
ಹೌದಾ ನಮ್ಮ ಕರ್ನಾಟಕದಲ್ಲೂ ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಇದೆ ಒಂದ್ಸರಿ ಅಲ್ಲೇ ಹೋಗ್ ಬನ್ನಿ
ಬಟ್ ಇದಕ್ಕೂ ಇದ್ದೆ ಒಂದ್ಸಲ ರ್ರ ಧರ್ಮಸ್ಥಳ ಗತ್ತನ
ಹ್ಮ್ ಹಾ ಹೇಳಿ
ಹ್ಮ್ ದ ಧರ್ಮಸ್ಥಳ ಹೋಗಿದ್ವಿ ಒಂದ್ಸಲ ಮತ್ತೆ ಸಿದಗಂಗ ಮಠ ಗೊತ್ತಿಲ್ಲ ಹ
ಸಿದ್ಧಗಂಗಾ ಮಠ ಹಾ ಗತ್ತು ಗತ್ತು
ಈದು ಶಿವಗ ಹಂಗೆ ಬಿಟ್ಟ ಹೋಗಿದ್ದೀರಾ ನೀವು
ಇಲ್ಲ ಅಲ್ಲಿ ಹೆಸರು ಕೇಳಿದೀನಿ ಆದ್ರೆ ಹೋಗಿಲ್ಲ
ಸ ಹವತ್ತಾ
ಹೌದಾ ಒಂದ್ಸರಿ ಹೋಗ್ತೀನಿ ಹಂಗಿದ್ರ
ಇಂತ ಆರು ಕಿಲೋಮೀಟರ್ ಆಗುತ್ತೆ ಅದು
ಹ್ಮ್ ಆಮೇಲೆ ಧರ್ಮಸ್ಥಳ ಹೋಗಿದ್ರಿ ಅಂದ್ರಲ್ಲಾ ಅಲ್ಲೇ ಪಕ್ಕಾ ಸೌತಡ್ಕ ಅಂತ ಗಣಪತಿ ಇದೆ ಅಲ್ಲ ಸೌತಡ್ಕ ಗಣಪತಿ ಸೌತಡ್ಕ ಗಣ ಪಟ್ಟ
ಇಲ್ಲಿ ಆ್ರೆ ಇ
ಧರ್ಮಸ್ಥಳದ ಪಕ್ಕಾನೇ ಇರದು ದಂತೆ ಅದು ಒಂದ ಹತ್ ಹದ್ನೈದು ಕಿಲೋಮೀಟರ್ ಏನ ಆಗ್ಬೋದಂತೆ ಅಲ್ಲೇ ಇರೋದಂತೆ ಅದ ಹೆಂಗಂದ್ರೆ ಆ ದೇವ್ರಿಗೆ ಗುಡಿ ಇಲ್ಲ ಓಪನ್ ಆಗಿದೆ ಮಳೆ ಬಿಸಿ ಎಲ್ಲ ಬೀಳತ್ತ ದೇವ್ರಿಗೆ ಅದೇ ಇ ಒಂದು ಪ್ರತೀತಿ ಅಂದ್ರೆ ಅದು ಗುಡಿ ಕಟ್ಟಿದ್ರೆ ಒಂದೇ ದಿನದಲ್ಲಿ ಎಲ್ಲಾ ಮುಗ ಹಗಿಬೇಕಂತೆ ಅದಕ್ಕಾಗಿ ಹಿಂಗಾಗಿ ಅ ದೇವರು ಹೊರಗಡೆನೆೇ ಇಲ್ಲ ದು ಮಳೆ ಬ್ ಲು ಎಲ್ಲಾ ಬೀಳತ್ತೆ ಆ ದೇವ್ರ ಮೇಲೆ ಗಣಪತಿ ಮೇಲೆ ಆಮೇಲೆ ಅವನಿಗೆ ಸೌತ್ ನೈವೇದ್ಯ ಮಾಡ್ತಾರಂತೆ ಹಿಂಗಾಗಿ ಅಲ್ಲಿ ಸೌತಾಕ ಗಣಪತಿ ಅಂತ ಹೇಳ್ತಾರೆ ಪರಂತ ಹ್ಮ್
ಬಟ್ ಅಲ್ಲೇ ಹೋಗಿದ್ದೀ ಸೌಂಡ್ ಬೆಳಗೊಂಡ್ ಹೋಗೋಣ ಅಂದ್ರೆ ಹೋಗೋದ ಆಗಲಿಲ್ಲ ಅಲ್ಲೇ ಧರ್ಮಸ್ಥಳದಲ್ಲಿ ಪ್ಲೇಸ್ ಮಾಡಿ ಬಂದು
ಹಾ ಶ್ರವಣ್ ಬೆಳಗಳ ಐ್ಯಲ್ಲಾ ಸೇಮ್ ಅದೇ ತರ ನಮ್ಮ ರಲ್ಲಿ ಇದೆ ಆ ಜೈನ್ ಮಠ ಒಂಬತ್ತು ಗ್ರಹ ಹೌದಾ
ಒಂಬತ್ತುರ ಜನಮಟ್ಟ ಇದೆ ಹ್ಮ್
ಆಮೇಲೆ ಜೈನ್ ಜಾಸ್ತಿ ಇದಾರಲ್ಲ ನಮ್ಮೂಊರಲ್ಲಿ ಮಹರಾಜು ಎಲ್ಲಾ ಇದ್ದಾರೆ
ಜೈನ ಯಾವ್ದು
ಏನು
ಧಾರವಾಡ ಪಕ್ಕ ಯಾವೂರು ಅಂದ
ಧಾರವಾಡ್ ಪಕ್ಕ ಇದು ವಿಯರ್ ಎಲ್ ಕೇಳಿದ್ದೀರಾ
ವಿ ಆರ್ ಎಲ್ ಆ
ಹಾ ವಿ ಆರ್ ಎಲ್ ವಿಜಯಾನಂದ್ ಹಾ ಅದೇ ಊರು ಹಾ ಅದೇ ಊರು
ಅದು ಊರ ಇದನಾ
ಹಾ ಹ ಊರಿದೆ ಹುಬ್ಳ ಹಿಂದೆ ಬಂದ್ರೆ ಒಂದು ಹತ್ ಹನ್ನೆರಡು ಕಿಲೋಮೀಟರ್ ಅಷ್ಟೇ ಆಗೆ
ಒಬ್ಬಳಿ ಬಂದ ಒಬ್ಬಳಿ ಇದು ಮೆಂಟಲ್ ಹಸ್ಪಿಟಲ್ ಬರ್ತ್ತಲ್ಲ
ಮೆಂಟಲ್ ಹಾಸ್ಪಿಟಲ್
ಹೌ
ಧಾರವಾಡ ಅಲ್ಲಿ ಇರೋದ ಅದು
ಅದೇ ಹುಬ್ಬಳಿ ಅದ ಎಲ್ಲ ಪಕ್ಕ ಅಲ್ಲಿ ಅಲ್ಲ ಧಾರವಾಡ ಹುಬ್ಳಿ
ಹಾ ಹೌದು
ಚನ್ನ ಅಲ್ಲಿ ಹತ್ರಾನೇ ಆಗತ್ತೆ ತಳು ಒಂದ್ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಧವಾಡಿಂದ
ಹಾ
ಂದಟ್ ಧಾರವಾಡ ಮತ್ತೆ ಮೆಂಟ್ರಲ್ ಹಸ್ಪಿಟ್ಲ್ ಬಿಟ್ಟ ಮತ್ತೆಾವದಕ್ಕ ಬಂದಿಲ್ಲ
ಹೌದಾ ಅಲ್ಲಿ ಯಾರನಾದ್ರೂ ಸರ್ಸಕ್ ಬಂದಿದ್ರಾ
ಇಲ್ಲಾ ನಮ್ದ ೂರ ರಿಲಷನ್ ಒಬ್ರು ತಿಂದಾ
ಹಾ
ಆ ಒಂದು ಮದುವೆ ಆಗಿತ್ತು ಅವ್ನ್ ಹೆತಿ ಜಾತ್ರೆಗ್ ಹೋಗ್ೇಡ ಅಂದ್ರ ಜಾತ್ರೆಗೆ ಹೋಗ್ಬಿಟ್ಟಿದಳ
ಹ್ಮ್
ಅವೌನು ಸೈಕಾಯಗ ಸೈಕಾಯ ಬಿಟ್ಟಿದ್ದಾ ಆಮೇಲೆ ಕರ್ಕೊಂಡುದು ಎಲ್ಲ ನಾರ್ಮಲ್ ಆಗಿದ್ದ ಯ ಅಐನೂರು ಮಾಡ ಹ
ಹಾ ಸರಿ ನಾನ್ ಮತ್ ಹ ಸರಿ ಓಕೆ ಬಾಯ್
ಓಕೆವಾಾ ಕಾಲ್ ಬ ಆಮೇಲ್ ಮಾಡ್ತೇನಿ ಹ ಓಕೆ ಬಾಯ್